ಹಲೋ ಹ್ಮಟ್ಟ ಹೆಂಗ್ ಮಾಡಿದ್ರಪ್ಪಾ ಸ್ಕಿಪ್ಟ್ ಮಾಡಕ್ ಕುಕಿನ ಅಂದ್ರೆ ಇಲ್ಲಿ ಸಂಸ್ಕತಿಯಿಂದ ಯಾವ್ದಾ
ಹೊಲಸಪ್ಪು ನಾನ್ ಅವ್ರರ ಮುಖ ಮುಖ ನೋಡ್ಕ ಹಗತ್ ಬಿಟ್ಟೀನಿ ಶ ಏನ್ ಗೊತ್ತಾಗೋದ ಏನ್ ನ್ ಮಾಡ ರಂತ ಮಾಡ ಹ್ಮ್ ಅವ ರಜಾತ್ ಡಾಕ್ಟರ್ ಫೀಲಿ ಹೋಗ್ಬಿಟ್ಟವನನೆ
ಹ್ಮ್
ಹ್ಮ್ ಒಬ್ಬೊಬ್ಬ್ರ ಮುಖ ನೋಡಗ ಅವಲ್ಲಲ್ಲಿ ಇತ್ತ ಆಡ್ ಜಂದ ಇದ್ರ
ಒಂದು ಗುಂಪು ಅಂದ್ಮೇಲೆ ಗ್ರೂಪ್ ಮಾಡಿರ್ದಾರಲ್ಲ ಆ ಗ್ರೂಪ್ ನ ಒಂದಾಣಕ ಹೋಗಬೇಕಪ್ಪ ಎಲ್ಲಾನೂ ಒಂದೊಂದು ಕಾಯಿ ಕಾಯಿ ಕಾಯಿ ಅಂತ ಮಾತಾಡ
ಹ್ಮ್ ಕರೆಕ್ಟ್ ನೋಡ್ಲ ನೀನ್ ಇವನೊಬ್ಸರು ಮಾಡ್ತಿಲ್ಲ ನೀನು
ಮ ಕ್ಯಾಪ್ಟನ್ ಮಾತ್ರ ಕೇಳಲ್ಲ ಯ ಮ ಹಾ ಹ ನಾ ಏನ್ ಮಾತಾಡ್ಬೇಕನ್ನದ ಗೊತ್ತಾಗ್ತಿಲ್ಲ ನಮ್ಗೆ ಅವ ರಜಾತನ್ ಬಾಯ್ ಮುಚ್ಸ್ಕಕಾನ ಹಿಂದಿ ೋಾ
ಹಾ
ನಾಮೇ ನೋಡ್ರಿ ಕನ್ನಡ ಬರದ್ದೇ ಅವ ಹಿಂದಿ ಬರದ ಕನ್ನಡ ಬರಲ್ಲ ನಮಗ್ ಹಿಂದಿ ಬರಲ್ಲ ಅ ಹಿಂದಿ ಬರ್ತಕ್ಕೆ ಹವು ಗಾರ್ತಗಲ್ಲಲ್ಲ ಅವ್ನಿಗೆ ಅರ್ಥ ಆಗಲಲ್ಲ ಮತ್ತೆ ಎಳ್ಳೆ ನೀನಬ್ಬ ಎಳ್ಳ ಮತ್ತೆ ಹೋಗ ನೀನಬ್ಬ ಟ್ರಾ ಲೇಟನೋಗ ನೋಣ
ಹದು ಅವ್ನಿಗೆ ಅರ್ಥ ಆಗತ್ ಕನ್ನಡ ಅಂತ ಹೇಳತೀನಿ ಅವ್ನಿಗೆ ಅರ್ಥ ಆದ್ರ ಸಾಕಲ್ಲ
ಅವನಿ ಎಲ್ಲಿ ಇರ್ತಗತ್ ಕನ್ನಡ
ಇ ಒಪ್ಪ ಬಳ ಹಿಂಡೂಳ ದವ ನೀ
ಹ್ಮ
ಹ್ಮ್ ಇ ಹ ಿಡ್ದ ಪಾನಿ ನ
ಸುಮ್ನೆ ನಿಮ್ಮಳ ನೀವ ಮಾಡ್ಕೊಂಡಂದ್ರ ಅಂತ ಕಬ ಹೇಳ ಬಯ್ ತಡಿ ಬಯ ಆಮೇಲೆ ಹೇಳಂತೆ ಲೂಟ ಬ್ಯಾಂಕ್ ಗೊತ್ತಲ್ಲೆ ಇಲ್ಲಿ ನಮ ದೋಸ್ತ್ ಹೇಳ್ತಾನೆ ಹೇಳ ಅದ ಹೇಳ ಒಟ್ಟಿ ಮಾಡಾಕ ನೋಡಾರಂತ
ಕ
ಕಿಡಕಿ ಮುಂದಕ ಅನ್ನ ಅಲ್ಲಿ ಮುನ್ಕ ಮನ ಇಲ್ಲ ಮ ಹೌದ ಯಾರಟ ಮರಿ ಅದ್ ನಂ ವಾರ ನಾ ಸುಳಿ ಸಿಕ್ಕಿಲ್ಲನ್ನ ಯಾರ ಬ್ಯಾಂಕ್ ಲೂಟಿ ಒಡಕ ಪ್ರಯತ್ನ ಪಟ್ರ ಆ ಮನೆ ನ ಮೂರ್ಲಿಂದ ಎರಡ್ ಕಿಲೋಮೀಟರ್ ದೂರ ಐ್ತದ
ಹ್ಮ
ಅಲ್ಲೇಏನ್ ಮಾಡ್ರ ಪ್ಲಾನ್ ಹಾಕ್ಯಾರ ಪ್ಲಾನ್ ಹಾಕಿ ಹೋಗ್ಯಾರ ಹೆಂಗ ಮಾಡ್ರ ಸ ಕ್ಯಾಮ್ರಾ ಐತಲ್ಲ ಕ್ಯಾಮಾ ಾನ ಲೈಟ್ ಕಂಬುುದಾ ಕಟ ಮಾಡಿ ಬಿಡ್ರಾನ ಒಯಾರನ ಕರೆಂಟ್ ಪೂರ್ತಿ ಆಫ್ ಬ್ಯಾಂಕಿಗೆ
ಹಗ್ಗ
ಹ
ಬ್ಯಾಂಕ್ ನೋಡಗ ಅಷ್ಟು ಆಫ್ ಸಿಿಸಿ ಕ್ಯಾಮರಾ ಎಲ್ಲಾ ಆಪ್ ಆದಂಗ ಮುಗೀಿತ ಅನಗೆ
ಹ್ಮ್ ಆರಾಮ್ ಈಸಿ ಅಲ್ಲ ಮತ್ತ ಆಮೇಲೆ ಅಲ್ಲತಡಿ ನೀನ್ ಹೇಳ್ದಂಗ ಓಕೆಪ್ಪ
ಕೇಳಿಲ್ಲೇ ಕಿಡುಕಿ ಕಿಟಕಿ ಹೊಡದಾರ ಎಲ್ಲಾ ಹೊಡದಾರ ಎಲ್ಲಾ ಹೊಡ್ದ ಮಾಡ್ರ ಒಳಗ್ ನುಗ್ರ ಅದು ನಾಕ್ ಓಪನ್ ಆಗ್ತಿಲ್ಲ ನಾಕು ದುಡ್ ಲಿಟರ್ತಾರಲ್ಲ
ಹಾ ಹಾ ಟ್ರೆಸರಿ
ಬಂಗಾರ ದುಡ್ಡು ಅವನ ಎಲ್ಲಿ ಇಟ್ಟಿರ್ತಾರಲ್ಲಾ ಅದು ಓಪನ್ ಆಗ್ತಿಲ್ಲ ಅವ್ರಿಗೆ ಮಗಲ ಗ ಏ ಮಾಡಿರ್ರ ಇವ್ರಳ ಈ ಮತ್ತಿ ಕಗಂತಿದೋಡಿ ಅಂತ ಅಂದ ಹೇಳಿ ಹಿಂದೆ ಹೊಡಿ ಹೇಕ್ ಬ್ ಬಿಡ್ರ ಅಲ್ಲಿ ಬ್ಯಾಂಕ್ ಒಳಾಗತೆ ಅಲ್ಲಿ ಬಿಟ್ರ್ರ ಮತ್ತೆ ಮುಂದ ಹೋಗಿ ಅಲ್ಲಿ ಮನೆಯವರು ಒ ್ಯಾಡ ಕುರಿ ಸಾಕಿದ್ದಾರೆ ಟಗರ್ ಟಗರ್ ಹಾನ ಹೆತ್ತಗ ಹೋಗ್ಬಿಡ್ರ ನೋಡೋನ್ ಇದು ನೋಡ ಪ್ಲಾನ್ ಏನ್ ಸಸಸ್ ಆಗ್ಿಲ್ಲ ಅಂದ್ರ
ಪ್ಲಾನ್ ಬಿ ಹಲ ಬುದ್ಧಿವಂತರ ಅದರಲ್ಲಿದ ಮಾ ಕೇಳಣದ ಹಾ ಇಲೆ ಆರ್ಮ ಮಾಡಕೊಂಡು ಹ್ಮ
ಹಲ ಯಾರ್ ಹೋಯ್ತಾ ನೀಗೆ
ಹ್ಮ್ ಕರೆಕ್ಟ್ ಯಡ್ಸ್ದಂಗ ನಾನ್ ಅವಾಗೋಗ್ ಬರ್ತಿರ್ ನಡ
ಅಲ್ಲೇ ಪ್ಲಾನ್ ಸಕ್ಸಸ್ಫುಲ್ ಆಗ ನೋಡ ಅದ್ರ ಅವ್ರ್ದ
ಹ್ಮ ಪ್ಲಾನ್ ಸಕ್ಸಸ್ಫುಲಿ ಅಲ್ಲ ಅವ್ರ ಮಾಡಿರೋ ಖರ್ಚಾದ್ರೂ ಉಳಿಬೇಕಾ ಅವ್ರ ಇದು ಹೊಡೆದಿರೋದು ಕೆಲ್ಸ ಮಾಡಿರೋದು ರಿಕವರಿ ಆಗ್ಬೇಕ ಆದಕ್
ಹ್ಮ್ ಅಲ್ಲ ಅವ್ರೇದ್ರಗ ಇಲ್ಲಿದ್ದ ಬಟಗೇರಿ ಹ ದೊಡ್ಡ ಬ್ಯಾಂಕ್ ಸಿಗ್ತೈವ್ರೈತ್ರಿ ನಮ್ ಕಾದ್ರಗಿಲ್ದ ಸಿಂಡಿಕೇಟ್ ಬ್ಯಾಂಕ್
ಏ ಎಂತ ಬ್ಯಾಂಕ್ ಇರ್ಲಿ ಲಾಕರ್ ಹೊುಡಿಬೇಕಲ್ವ ಅದು ಇಂಪಾರ್ಟೆಂಟ್ ಅಲ್ಲ
ನಾ ಬ ದಡೇಾತ ಇಲ್ಲೇ ನಮ್ ಖಾತ್ರಿಕಿ ಬ್ಯಾಂಕಲ್ ದಾಖ ತಗದ ಇಲ್ಲ ಅಂದ್ರೆ ಅಲ್ಲಿ ದನ್ಸ ಆಂಟತಿ
ನಾನು ಅದನ್ನ ಹೇಳಾತೀಿನ
ಕೀಲಿ ನೋಡ ನೀನು ಕೀಲಿ ನೋಡ ಮೆಯ ಅಂತ ದೊಡ್ಡೂರುದ ಅವ ಗಾಗ ಹ್ಮ ಆ ನ ಎಲ್ಲ ಬಡದ ಅದು ಪಂತ ಅೇ ಪತಲ್ಲ ಇಲ್ಲ ಒಂದೊಂದ್ ಪತ್ ಇರ್ತ ಬಿಡು ನೋಡಿ. ನವು ವಳಾಗ ಅವನ.
ಹಾ
ಅತ್ತ ನಡಲ್ಲ ಅಪ್ಪ ಅದ ಹತ್ತ ಇರ್ತತಿ ಒಂದು ಇಲ್ಲ. ಇಲ್ಲ ಅಲ್ಲಲ್ಲ ನಾನು ಒರ ರಾಗಿ ಇಲ್ಲ. ಏ ಅಂತವಲ್ಲ ಇ ಉದಾಹರಣ. ಸೇಫ್ಟಿ ಬಹಳ ಬಾಳ ಸೇಫ್ಟಿ ಇಟ್ಟಿದೋಡಪ್ಪ. ದುಡ್ಡು ಎಲ್ಲಾ ಬಂಗಾರ.
ಹ್ಮ್
ಮತ್ತ ಹಂಗ ಬರ್ದ ನ ಇನ್ನ ನ್ದ ಹದ ಗೇಟ್ ಕೊಡ್ತ ಹಾ ಹಾ. ಎಲ್ಲ ನೋಡಿ ಇಂಥ ಎಲ್ಲ ಮೀರ್ ಹೆಂಗ ನೋಡ್ಲಿ. ಏಾನ ಲೈಟ್ ಕಮ್ದಾಗ ವೈರ್ ಕಟ್ ಮಾಡಿರ. ಕರೆಂಟ್ ಪೂರ್ತಿ ಬ್ಯಾಂಕಿ ಪೂರ್ತಿ ಕರೆಂಟ್ಲ್ಲ. ಪ್ಲಾನ್ ಹಂಗಐತ್ ನೋಡೋರು ಬಾರಿ ನೋಡ. ಅದ ಬಂದ ಬ ನಮಳಿ ಬಂದದಾಗ ಇೋಗನು ಹಾ
ನಮ್ಮ್ೂರ್ ಕಡೆ ಒಂದ ಇದರದ್ದ ಶಿವನ್ ದೇವಸ್ಥಾನ ಐತಿ.
ಬೆಟಿಗೇರಿ ಮತ್ತೂರು ನೀರ್ಲಿ ನಲ್ಳಿವಾಲ ಸುತ್ತ. ಹೌ ನೋಡ ಕಲ್ಲ ಹ ಅ
ನಧೆ ಐತ ಅಂತ ಕೇಳಿ ಗೋಪುರನ ಹೊಡದಾರಲ ಎಂತ ಗುಡಿ. ಎಂತ ಟೆಂಪ್ಲ್ ಇ ಗೊತ್ತಾ ಮಸ್ತ್ ಮಸ್ತ್ ಐತ್ಲಿ ಅದು. ನಮ್ ಊರೊಡುಗ್ಲಲ್ಲ. ಹಿರಾಡ ಆಗ್ಲಿ ಹತ್ರ ಹ ಬಾ ಬಡತನ್ ಆ ಹ ಈ ಗೊತ್ತಿಲ್ಲವಾ ಮರಯ. ನಿಮ್ಮ್ ಹತ್ರ ಒಂದ್ ಬ್ಯಾಂಕ್ ನಲ್ಲಿ ಲೋನ್ ಆದ್ರ ಕೊಡ್ ಹ್ ಹೌದುದು ಮಾರಾಯ ದೇವಸ್ಥಾನದ್ದು ಶಿವನ್ ದೇವಸ್ಥಾನ. ಇದ್ರ ಸಾಬ್ರ ಇರ್ತ ನೋಡಪ್ಪ ನನ್ನ ತಿಗೆ ಹೌದಲ್ಲ.
ಡೌಟ್ ಆತರ ಪಡ್ಬುದ್ಲಿ ನೀನ್ ಯಾವನ್
ಲ ಸಾಬ್ರಲ್ಲಿ ಇಲ್ಲಿ ಲಿ ಹಿಂದೂಸ ಹೊಡಿಬೋದು. ಬಟ್ ಗುಡಿೀಲಿ ದೇವಸ್ಥಾನ ಪಾಪ ಹತ್ಬಿಡ್ತತಿಂತ. ಕೇಳಿ ಹಿಂದೂ ಜರೀತಾರ ನಮ್ಮ್ ಅಲ್ಲ ಹಿಂದೂಸ. ಅವ್ರ ಮುಸ್ಲಿಂ ಮುಂದೆ ಬಟ್ ಸಾವ್ರಲ್ಲ ಅಂಗಲ್ಲ. ಅಲ್ಲ ಹ ಮುಸ್ ಕಡ ಮುಂದೆ ಹೋಗಿ. ನಾ ಇದ ಕಟ್ಟ ಕುಂತಿಂಪ ಇದನ್ ಕಟಂತವಿ ಏನು ದೇವಸ್ಥಾನ. ಹ ಹೇ ಲೇ ಕಟ್ಟಲೇ ಯಾವ್ನ ಏನನಲ್ಲಪ್ಪಾ ಈ ಹಳೆ ಕಾಲ ಓದ್ಲೇ ಬಟ್ ಈ ನೈನ್ಟಿನ್ ಫಾರ್ಟಿ ಸೆವೆನ್ ಮುಗೀತ್. ಇಲ್ಲೇ ಇಲ್ಲಿ ಕೇಳಲ್ಲಿ ನಮ್ದ. ದಾವಣಗೆರೆತ್ರ ಕರೆಕ್ಟ್ ಲೆ ಇದು ಏನ. ಹಿಂದು ದೇವಸ್ಥಾನ ಐತಿ ಈತು ಏನ. ಮಸೀದಿ ಐತೆ ಮಸೂದಿ ಡೈರ ಟಪ್ಪ ಅಪೋಸಿಟ್ ಅಪ್ಪ. ಈಂಗ್ ಮಸುದಿನ ಇಲ್ಲಿ ಡೈರೆಕ್ಟ್ ಅಪೋಸಿಟ್ ಹಿಂದೂ ದೇವಸ್ಥಾನ ಅದು ಹನುಮಾನ್ದ. ಏನಾದ್ರರು ಹನುಮಾನಂದಿದ್ದು ಇದು ಬಂತ ಅನ್ಕೋ ಏನ ಈ ಹನುಮಾನದಲ್ಲ. ಹೇ ಎಲ್ಲಿಅಪ್ಪ ಅದು ಗಣೇಶ ಗಣೇಶ ಚತುರ್ಥಿ. ಅಬ್ಬಬ್ಬಾ ಒ ರಸ್ತ ಅರ್ಲಿ ಅಪ್ಪಾ ಅಪ್ಪಾ ಅಲ್ಲಿಂದ ತಗೊಂಡ್ ಹೋಗ್ತಾರ್ ನೋಡು. ವಸ್
ಉರ್ಸೋದ್ರಲ್ಲಿ ನಂಬರ್ ಒನ್ ನೋಡ
ಎಲ್ಲಿ ಲೆ ಅದ
ಹ್ಮು
ಹ್ಮ
ನಮ್ ಮೂರ್ನಾಗ ಸಾಬ್ರಿ ಹೊಲ ಇಲ್ಲ ಕ್ರಿಶ್ಯನ್ ಹಲೋ ಇಲ್ಲ
ಇಲ್ಲೇ ನೀವು ಸಪ್ರೇಟ್ ಅದೀರಿ ಮಕ್ಕಳ ಎಲ್ಲಿ ಬರಂದಿ ಮತ್ತ ಅವರೆಲ್ಲ
ಹ ಏ ಬರ್ತ ಬಂದಾರ ತುಮ್ಮ ಓಡಿಸಿವಿ ನಾವು
ಹ್ಮ ಲೇು ಏನ ಆಗಿಲ್ಲ ಹಲೋ ಲೇ ಬಂದಾರಂತೆಲ್ಲಾ ಹಳೆ ಕಾಲದೀದ್ದ ಇರ್ಬೇಕ್ ಅವಾಗ ಅಂದ್ರ ಅದು ಒಂದ್ ಲೆಕ್ಕಪ್ಪ ನಮ್ಮೂ ಊರಾಗಿ ನೋಡು ಆ
ಏನಿಲ್ಲಪ್ಪಾ
ಲೆ ಮತ್ತ್ ಇರ್ತಾರ್ಲಿ ಮತ್ತೇನ್ ಹಂಗ ಬಂದ್ಬಿಡ್
ಇಲ್ಲೇ ಕೊಪ್ಪಳ ಎಷ್ಟು ಎಷ್ಟು ಬೆಳವಣಿಗೆ ಆಗೇತ ಅಂತ ನೋಡಿಯ ನೀನು
ಲ್ಲೇ ಮತ್ತೆ ಇವ ಇ
ಸರಿ ಬಿಡ್ಲಿ ಅಪ್ಪ ಸರಿ ಸರಿ ಸರಿ ಸರಿ ತಡಿ ನಿಮ್ಮೂರ ಸಾಬ್ರಾರಿಲ್ಲ ಯಾರು ಇಲ್ಲ ನಿಮ್ಮಕ್ ಪಕ್ಕ ಊರ್ದಾಗ ಎ ನಿಮ್ ಊರದಾಗ ಇಲ್ವಾ ಸರಿ
ಅವರು ಮುಂಚೇನೆ ಇದಾದರ್ಲೇ ಯಾವ ನೀವು ಕೇಳವತ್ತಿದಿ ಮತ್ತೆ ಹ ಹೇಳ
ಮುಂಚೆ ಇಂದಾನೆ ಹೇಳ್ಕಂತ ಇದ್ರೆ ತಡಿ ನಮ್ಮೂರ ಪಕ್ಕಕ್ಕೆ ಒಂದ್ ಊರ ಐತಿ
ಇಲ್ಲೇ ನಾನನ್ ಆತರ ಹೇಳಿಲ್ಲ ಕೇಳಿಲ್ಲ ಫಸ್ಟ್ ನೀವ್ ಲಂಬಣಿಯರ್ ಇಲ್ಲ ಲಂಬಾಣಿಯವರು ಒಂದ್ ತಾಂಡ ಅಂತ ಮಾಡ್ಕೆಂಡ್ ಇರ್ತಾರ ಲಂಬಾಣಿಯವರು ಬಿಟ್ರೆ ಯಾರೇ ಇರಲ್ಲ ಅಲ್ಲಿ ಹೌದಿಲ್ಲ ಮತ್ತ್ ನಾನ್ ಅದ್ನ ಹಳ್ಕತೀನಿ ನೀವು ಬರೇ ನಿಮ್ಮಂದಿ ಇರ್ತ
ನೀನ್ ಏನ್ ಹೇಳ್ದ ಹೇಳಂದ ನಿನ್ ಅದೇ ನಮ ನಮ್ ಹಾ ತಂಡ್ದಾಗ ನಮ್ ನಮ್ ಜನ ಬಿಟ್ಟು ಯಾರಿಗೂ ಹಲೋ ಮಾಡಲ್ಲ ನಾವು ಅದನ್ ಹೇಳಾತನ್ ನಾವು ಯಾವ್ ಸಾಬಾ ಬಂದ್ರುನು ಒಳಗ ಹಲೋ ಮಾಡಲ್ಲ ಲೈಕ್ ಏನಾದ್ರು ಅವ್ನು ಐಸ್ ಕ್ರೀಮ್ ಮಾರಕ್ ಬಂದ್ರ ಕೇಳಳ್ ಪರಮ್ ಒಳಗ್ ಬರ್ಬಬೇಕಕ್ಮ್ಊರ
ನೀವು ಓಡಿಸಿನ್ಅಂದ್ರಲ್ಲಾ ನಾನ್ ಅದನ್ನ ಏನ ಇದನ್ ಮಾಡ ನಮ್ರ ಸಾಬ್ರ ಇಲ್ಲ ಅವ್ರ ಇಲ್ಲ ಅಂತ ಅಂದಲ್ಲ ಅವನು ಬಾ ನಿಂದ್ರದಾ ಸಾಬ್ರೆಲ್ಲ ಯಾಕಂದ್ರೆ ಮುಂಚೆ ಇದ್ದ ನೀವ್ ಅಷ್ಟೇ ಇರ್ತೀರಿ ಅಂತ ನಾನ್ ಹೇಳಿದೆ
ಅವರು ಬರ್ ಬಂದಾರ್ಲೇ ಒಂದ್ಸಲ ಮಸೀದಿ ಕಟ್ಸಕೂ ಬಂದಿದ್ರು ಒಂದ್ಸಲ ಈಗ ನೋಡ ಈ ಕೊಪ್ಪಳ ಐತಿ ನೀನು ಹೆಂಗಿದ್ದಿ ನೋಡ ಹೆಂಗ್ ಬಂದಿ ನೋಡ ಹೆಂಗ ಅವರುೂ ಬಂದಿದ್ರು ಹ್ಮ ಬಟ್ ಅವ್ರಿಗೆ ಹೊಡಸ್ಬಿಟ್ವಿ ನಾವ ಹೊಡ್ದಂಗ ಹೊಡ್ದ